ಲೋ ಹಲೋ.
ಅಲ್ಲಭಕ್ಕಸ್ತಿದಯಾ ಹ್ಮ್ ಏನ್ ಮಾಡ್ತಿದೀರಾ.
ಇದೀನಿ ಊಟ ಮಾಡಿ ಮಲ್ಕೋಬೇಕೀಗ.
ಸ್ಟಡಿ ಮಾಡ್ತಿದ್ರಾ.
ಹಾ ಓದೋದ ಏನಿಲ್ಲ ಎಕ್ಸಾಮ್ಸ್ ಏನಿಲ್ಲ ಈಗ.
ಹ್
ವಾಯ್ಸ್ ಡಿಸ್ಟರ್ಬ್ ಆಗ್ತೈತಾ ಹಿಂದೆಗಡೆ.
ಇಲ್ಲ ಕ್ಲಿಯರ್ ಇದೆ
ಹ್ಮ್
ಅಂದ್ರೆ ನಿಮ್ ಕಡೆ ಜಾತ್.
ಜಾತ್ರೆ ಮಾಡ್ತಾರೆ ವರ್ಷಕ್ಕೂ ನೂರಲ್ಲಿ. ತೇರು ತೇರುಳಿತಾರೆ ದೇರೆ ಕುರಿ ಹೊಡಿ. ದೇವ್ರನ್ ತರಿಸತಾರೆ ಮೆರವಣಿಗೆ ಮಾಡ್ತಾರೆ. ಫುಲ್ ಊರವರ್ಗೆಲ್ಲ ಊಟ ಹಾಕ್ಸಿ ಚಿಕನ್ ಎಲ್ಲ ಮಾಡಿ. ಫುಲ್ ಗ್ರಾಂಡಗಿ ಮಾಡ್ತಾರೆ ಚೆನ್ನಾಗಿರುತ್ತೆ.
ಚಿಕನ್ ಮಾಡ್ತಾರಾ.
ಹ್ಮ್
ಯಾವ್ದೇರ ಜಾತ್ರೆ ತುಂಬಾ ಜಾಸ್ತಿ ಮಾಡ್ತಾರೆ.
ಮಾರಮ್ಮ ಜಾತ್ರೆ ಚವಡ ಮಜಾತ್ ರ.
ಹ್ಮ್ ದೊಡ್ಡ
ಊರಲ್ಲಿ ಹ್ಮ ಊರ. ಹಳ್ಳಿಳೆಲ್ಲ ಚೆನ್ನಾಗ್ ಮಾಡ್ತಾರೆ ಇ ಅಣ್ಣಮ್ಮ ಕುರ್ಸದ.
ಎಲ್ಲ ಮೆರವಣಿಗೆ ಮಾಡದೆಲ್ಲ ಚೆನ್ನಾಗ್ ಮಾಡ್ತಾರೆ ಮತ್ತೆ ಕುದುರೆ ಕುದುರೆ. ಕೋಲು ಕುಣಿತ ಗರಕ್. ಕಸವೆಲ್ಲಾ ಮಾಡ್ತಾ ಇರ್ತಾರೆ ದೇವ್ರ ಮುಂದೆ.
ನೀವು ಹೋಗ್ತೀರಾ ಜಾತ್ರೆಗೆ.
ಹ್ಮ್ ನಾವು ಮಿಸ್ಸೆ ಮಾಡಲ್ಲ ಹೋಗ್ತವಿ.
ಹಂತ ತ ಪುಲ್ಬುದದ್ದಿಯವ ಪಕ್ತ.
ಧನ್ಯವಾದ ಹ್ಮ್
ಕತದಯಾ
ಹಾ ಕೇಳಿಸ್ತಾ ಇದೆ ಜ್ವರ ಬಂದಿದೆ. ಜ್ವರ ಬಂದಿದ್ರೆ ಊಟಕ್ಕೆ ಎಂತ ಇದ್ದೀರಾ ಔಷಧಿ ತರ
ಹ್ಮ್ ವಟ್ ಇದೆ ಸ್ವಲ್ಪ ಸ್ವಪಂದ ಖಾಲ ಜಾಸ್ತಿತಿನಲ್ಲ.
ಹ್ಮ್
ಹ
ಅಲ್ಲಾ ಜ್ವರ ಬಂದಾಗ ಏನಾದ್ರು ಮಾಡ್ಕೊತರ ಕಷಾಯ ತರ ಎಲ್ಲಾ ಮಾಡ್ಕೊಂಡು. ಚೆನ್ನಾಗಿ ಮೇಲಾಗತ್ತೆ ನೋಡಿ
ನೀಷೆ ಮಾಡ್ತಾರೆೇ ಮಮ್ಮಿ ಮಾಡಿ ಕೊಡ್ತಾರೆ.
ಹ ಅದೇ ಶುಂಠಿ ಶಕ್ಕೆ ಎಲ್ಲ ಹಾಕಿ. ತುಳಸಿ ಎಲ್ಲ ಹಾಕಿ ಚೆನ್ನಾಗಿ ಕಾಯಿಸಿ ಮೆಣಸು ಎಲ್ಲ ಹಾಕಿ ಚೂರ್ ಬೆಲ್ಲ. ಜಿಂತ ಪಾಕ್ಕೊಂಡ್ ಕುಡುದ್ರೆ ಫುಲ್ ಮೇಲ್ಗುತ್ತೆ.
ಜೆನ್ ತುಪ್ಪನ್ ಅಕ್ತರ.
ಹ್ಮ್ ಅಂದ್ರೆ ಕೆಮ್ಮ ನಗಿಡಿದ್ರೆ ಹಾಕ್ತಾರೆ ಜ್ವರಕ್ಕೆ ಹಾಕಲ್ಲ ಅನ್ಸುತ್ತೆ.
ಎಷಾ ಹೇಗ್ ಮಾಡತ್ರ ಬರ್ತ್ತಲ್ಲ ಮನಿಗೆ.
ಅಂದ್ರೆ ನಾವು ಅದೇ ಜಾಸ್ತಿ ಮಾಡ್ಕೊತಿರ್ತೀವಿ ನೆಗಡಿ ನಂಗ ನೆಗಡಿ ತುಂಬಾ ಬೇಗ ಬರ್ತಾ ಇರುತ್ತೆ.
ಹಾ
ನಮ ನಮ್ ಬಂದಾಗ ಮಾಡ್ಕೊಬಿಟ್ರೆ ಫುಲ್ ಕ್ಲಿಯರ್ ಆಗುತ್ತೆ
ಹ್ಮ್ ರೋಮ್ ನಲ್ಲಿ ನೀವೇ ಅಡಗೆ ಮಾಡಬೇಕಾ.
ಅಂದ್ರೆ ಮಾಡ್ಕೊಬಾರ್ದು ಆಕ್ಚುಲಿ ಬಟ್ ನಾನ್ ಸ್ಟವ್ ಚಿಕ್ಕದು ಇಕೊಂಡಿದೀನಿ
ಹ್ಮ್
ಮ್ಯಾಗಿ ಅವವಾಗ ಮೊಟ್ಟೆ ಬೇಯಿಸ್ಕೊತೀನಿ ಕಷಾಯ ಬಿಸಿನೀರು ಅದು ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಿನಿ.
ಆದ್ರೆ ಅದ್ರಿಂದ ಜಾಸ್ತಿ ಪ್ರೋಟೀನ್ ಸಿಗಲ್ವಲ್ಲ ಹಣ್ಣಿಗಿಂದ
ಇಲ್ಲ ಮೊಟ್ಟೆಯಿಂದ ಪ್ರೋಟೀನ್ ಸಿಗುತ್ತಲ್ವಾ.
ಹ್ಮ್ ಮತ್ತೇನು ಅದು ಜಾಸ್ತಿಯಾ ರೂಮ್ನಲ್ಲಿ ಇದ್ದಾಗ ಜಾಸ್ತಿ ಅರಾಮ್ ತಪ್ಪತಿ ಅಲ್ವಾ
ಇಲ್ಲ ಚಿಕನ್ ಕೊಡ್ತಾರ ಹಾಸ್ಟೆಲ್ ಅಲ್ಲಿ ಹ್ಮ್ ಹಾಸ್ಟಲ್
ಹ್ಮ್ ಹ್ಮ್ ಅಂದ್ರೆ ಎಲ್ಲ ತರ ಅವ್ರೇ ಪಫೆಸಿಲಿಟಿ ಇದಾವ.
ಹ್ಮ್ ಇದ ಅದಾ ಚೆನ್ನಾಗತೆಲಾ
ಹಾಗಾದ್ರೆ ಅರಾಮ್ ತಪ್ಪಿದ್ರೆ ಕೇರ್ ಮಾಡ್ತಾರೆ.
ಹ್ಮ್ ಹ್ಮ್
ಹ್ಮ
ಚೆನ್ನಾಗಿ ಕೊಡ್ತಾರೆ ಊಟ
ಹ್ಮ್ ಜ್ವರ ಅದು ಬಂದ್ರೆ ಕೇರ್ ಮಾಡ್ತಾರೆ ಅಲ್ವಾ ಹಾಸ್ಪೆಟಲ್ಲ್ಲಿ.
ಅಯ್ಮ ಮಾಡ್ತಾರೆ ಅಂತ ನಾವ್ ಅಂತಾರೆ ಬಟ್ ನಾವೇ ಮಾಡ್ಕೋಬೇಕು.
ಹ್ಮ್ ನಮ್ ಸೇಲ್ಪ್ ಕೇರ್ ನಾವೇ ಮಾಡಕಬೇಕು
ಹ್ಮ್
ನಾವು ಸ್ವಲ್ಪ್ ಕೇರ್ ನಾವೇ ಮಾಡ್ಕೊಬೇಕು.
ಹೌದು ಅಂದ್ರೆ ಅಮ್ಮ ಮಾಡಷ್ಟ್ ಮಾಡಲ್ವಲ್ಲ.
ಹ್ಮ್ ಈಗ ಮನೆಯಲ್ಲಿ ಇದೀರಲ್ವಾ ಮನೆಯಲ್ಲಿ ಸ್ವಲ್ಪ ಏನಾದ್ರು ಅದು ಅಮ್ಮಕ್ಕೇರ್ ಮಾಡ್ತಾರೆ. ಅ ಇದ್ರೆ ಹಾಗಲ್ಲ ಅವ ನಾವೇ ನೋಡ್ಕೋಬೇಕು. ಜಾಸ್ತಿ ಕೇರ್ ಇರಲ್ಲ
ಹೌದು
ಇದು ಹಾಗೆ ಮನೆಯಲ್ಲಿ ಎರಡು ದಿನ ಊರಿಗೆ ಹೋಗಿದ್ದೆ ನಂಗೆ ಜ್ವರ ಬಂದಿದ್ದು ಅದು ಗೊತ್ತೇ ಆಗಿಲ್ಲ
ಹ್ಮ್
ಮನಗ್ ಬಂದೆ ಮಮ್ಮಿನ ಹೇಳಿದ್ದು ನಿನ್ ಒಳ್ಳೆ ದವಾಖಾನೆ ತೋರಿಸಿಕೊಂಡು ಬಾ ಅಂತ
ಹ್ಮ್ ಮಧ್ಯಾಹ್ನ ಮಧ್ಯಾಹ್ನ ಚಿಕನ್ ತಿಂದಿಕೆಏನರು ಜ್ವರಬಂತಾ
ಅಲ್ಲ ಚಿಕನ್ ತಿನ್ನಲ್ಲ ಜಾಸ್ತಿ. ಚಿಕನ್ ತಿನ್ನಲ್ಲ ನಾನ್ ಹ್ಮ್ ನಾನ್ ವೆಜ್ಜ್ ಮಮ್ಮಿ ಬೈತಾಳೆ
ಹ್ಮ್
ಅದಕ್ಕೆ ಜಾಸ್ತಿ ನಾನ್ವೆಜ್ ತಿನ್ನಲ್ಲ ಯಾವಗನಂದ್ರೆ ಆಚೆಗೀಚೆ ಹೋದಾಗ ಹೇ ಕೊಟ್ಟ ತ ಈಗಾ ಕೆಳಸ್ತಿದ್ಯಾ
ವಾಯ್ಸ್ ಕ್ಲಿಯರ್ ಇಲ್ಲ. ಹ್ಮ್
ಈಗ
ಹ್ಮ್
ಈಗ ಕ್ಲಿಯರ್ ಇಲ್ವಾ ಹ್ಮ ಹ್ಮ್ ನಿಮ ನಿಮ್ ಕಡೆಯಲ್ಲಿ ವರ್ಷಕ್ಕೆ ಒಂದ್ ಮೂರ್ ನಾಕು ದೇವಸ್ಥಾನದ ಜಾತ್ರೆ ನಡೆಯುತ್ತೆ
ಹ್ಮ್
ಮ ಮದ್ವೆ ಆಗಲ್ಲ ವರ್ಷಕ್ಕೆ ಒಂದ್ಸಲ ನಮ್ಮ ಆಂಜನೇಯನ ಓಕಳಿ ಅಂತ ಇರ್ತದ್.
ಹ್ಮ ನೀವ್ ಆಂಜನೇಯ ಭಕ್ತರಲ್ವಾ.
ಹ ಅಂಜ ಭಕ್ತರು ಅಂಗೇನಿಲ್ಲ ಓಕಳಿಗೆ ಒಂದೇ ಹೋಗೋದು. ಹೊಕೋದು ಇರುತ್ತೆ ಬಂಡಾರದ ಜಾತ್ರೆ ಇರುತ್ತೆ. ಜಾಸ್ತಿ ಜಾತ್ರೆ ಗಿತ್ರಿ ಹೋಗಲ್ಲ.
ಹ್ಮ್
ಮತ್ತೆ ಮನೆಯಲ್ಲೇ ಇರ್ತೇವಿ ಹೀಗಾಗಿ ಊರಲ್ಲಿರೋ ವಿಶೇಷ ಗೊತ್ತೇ ಗೊತ್ತೇ ಅಲ್ಲ. ಊರಲ್ಲಿ ನಮ್ದೇ ಗುಡಿ ಇದೆ ಬಟ್ ಆದ್ರ ಕೇರ್ ಮಾಡಲ್ಲ. ಜಾತ್ ಜಾತ್ರೆ ದಿನ ಅಷ್ಟೇ ಹೋಗ್ತೇವಿ. ಮತ್ತೆ ವಿಶೇಷತೆ ಇಲ್ಲ. ನೋಡೇ ಇಲ್ಲ. ಆ ಕಡೆ ಹೇಗೆ ಕುರಿ ಏ ಇದ ಕಂಪಲ್ಸರಿ
ಕುಯ್ತಾರಾ?
ಹ್ಮ ಕುಯತಾರೆ ಮಾರಮ್ಮ ಈ ಹೆಂಗ್ಸು ದೇವರುಗಳು ಇರ್ತಾರಲ್ಲಾ ಹೆಣ್ಣು ದೇವರುಗಳು
ಹ್ಮ.
ಅದಕ್ಕೆಲ್ಲ ಕೂಯ್ತರೆ.
ಹ್ಮ್ ನೀವು ಕುಯತಿರ್ಬೇಕಲ್ಲಾ.
ನಾವು ಕೊಯ್ತೀವಿ ಊರಿನ್ ಅ ಊರವರಿಗೆಲ್ಲ ಕರೆದು ಊಟ ಹಾಕ್ತಿವಿ.
ಹ್ಮ್
ಫುಲ್ ಗ್ರ್ಯಾಂಡ್ ಆಗಿ ಇರುತ್ತೆ ಸ್ವೀಟ ಒಂದಿನ ಸ್ವೀಟ್ ಮಾಡ್ತೀವಿ ಒಂದಿನ ಈ ನಾನ್ ವೆಜ್ ಮಾಡ್ತಿವಿ.
ಹ್ಮ್ ಎರಡ ದಿನ ಇರುತ್ತಾ?
ಹ್ಮ್ ಎರಡ ದಿನ ಅಲ್ಲ ಒಂದ್ ವಾರ ಇರುತ್ತೆ. ದೀಪಗಳು ಮಾಡ್ತೀವಿ ದೀಪಗಳು ಮಾಡ್ತೀವಿ ಕಲಶಗಳು ಫುಲ್ ಡೆಕೋರೇಷನ್ ಮಾಡಿ ಹೆಂಗ್ಸರಲ್ಲ ಅವರೆಲ್ಲ ಮೆರವಣಿಗೆ ಮಾಡ್ತಾರೆ.
ಹ್ಮ್ ಅಂದ್ರೆ ಇ
ಹಾ ಆ ತರ ಹಹ ನಡೆಮುಡಗೆ ಎಲ್ಲ ಹಾಕ್ತಿವಿ ಎಲ್ಲ ಚೆನ್ನಾಗಿರುತ್ತ.
ಹ್ಮ್ ನಿಮ್ ಕಡೆ ಹಾಗಾದ್ರೆ ಜೇವರ ದುಡುಕಿ ಜಾಸ್ತಿ.
ಹ್ಮ್
ಅಂದ್ರೆ ಜಾಸ್ತಿ ದೇವಸ್ಥಾನಕ್ಕೆ ಯಾರಾದ್ರೂ ದೂರಿಂದ ಬರ್ತಾರಾ ಇಲ್ಲಿ.
ಆತರ ಇಲ್ಲ ನಮ್ ನಮ್ಮ ಊರೋರು ಆತ್ತತ್ರ ಹತ್ತತ್ರ ಹಳ್ಳಿಗಳು ಅವ್ರ ಬರ್ ತ್ತಾರೆ ದೂರದಿಂದ ಬರುವಷ್ಟು ಏನ್ ಫೇಮಸ್ ಇಲ್ಲ ಚಿಕ್ಕ ಹಳ್ಳಿ ನಮ್ದು.
ಹ್ಮ್ ಹ್ಮ್
ಇಷ್ಟ ಫೇಮಸ್ ಇಲ್ಲ ಅನ್ಕೊಳ್ಳಿ.
ಈ ತರ ಯಾದು ಬರ್ತಿರುವ
ಹ್ಮ್
ಬರ್ತಾವ ಅಲ್ಲಿ ಹ್ಮ ಜೇಕ ತೂ ಬ್ರೇಕ್ ಡ್ಯಾನ್ಸು
ಹ್ಮ್ ಹ್ಮ್ ಬರುತ್ತೆ.
ಹಾಗಾದ್ರೆ ಸ್ವಲ್ಪ ದೊಡ್ಡ ಜಾತ್ರೆ
ಹ್ಮ್
ನಮ್ಮಲ್ಲಿಯ ಹಾ
ಹ್ಮ್
ಅಲ್ಲಿಯೂ ಅದು ಜಾತ್ರೆನೂ ತುಂಬಾ ವಿಭ್ರಂಜ. ಅದು ತುಂಬಾ ಜೋರ ಅದು ತುಂಬಾ ಜೋರ. ನಡೆಯುತ್ತೆ ಅಲ್ಲಿ ವಿಶೇಷ. ಏನಂದ್ರೆ ನಮ್ ನಗ್ಗ ನಡಿಯುತ್ತೆ.
ಹ್ಮ್
ಅಲ್ಲಿ ಅಜ್ಜನ ಅವರದು ಒಂದು ಎರಡು ಒಂದ. ಪರನ್ ಪಾಯ ಹೆಸಿದ.
ಹ್ಮ್
ವರ್ಷ ವರ್ಷಕ್ಕೆ ಬೆ ಬೆಳೆಯುತ್ತಾ ಹೋಗುತ್ತದೆ.
ಹ್ಮ್
ವಿಶೇಷತಾ ಒಂದು ಅದೇ ದಿನ ಬೆಳೆದದ್ದು. ಎಲ್ಲರಿಗೂ ತೋರ್ತಾರೆ
ಹ್ಮ್
ವರ್ಷ ವರ್ಷ ಹಂಗಿ ಜಾಸ್ತಿ ಆಗ್ತಾ ಹೋಗ್ತಿದೆ. ಒಂತರ ಚೋಟಾ ಬಾಂಬೂ ಹ ಚೋಟ ಬಾಂಬೆ ಮಂದೊಂದು ಸೈಡ್ ಹೆಸರ.
ಹ್ಮ್
ಅದೇ ಒಂಥರ ವಿಶೇಷತೆ.
ಹ್ಮ್ ಅದೇ ಒಬ್ಬ ಒಬ್ಬೊಬ್ರ ಕಡೆ ಒಂದೊಂತರ. ಹ ವಿಶೇಷವಾಗಿರುತ್ತೆ ಬಟ್ ಎಲ್ರಿಗೂ ಎಲ್ಲಾರ್ದು ಗೊತ್ತಾಗಲ್ಲ. ನಮ ಭಾರತದಲ್ಲೇ ಹಂಗಲ್ವಾ ಒದ್ನೊಂದ್ ಹಳ್ಳಿಗೂ. ಬೇರೆ ಬೇರೆ ಸಂಪ್ರದಾಯಗಳಿರ್. ಅ ಇವಾಗ ನೋಡಿ ಎಷ್ಟು ತಿಳ್ಕೋಬೇಕ್ ನಾವ ಇನ್ನು.
ಹ್ಮ್ ಅದೇ ಊರಲ್ಲಿ ಅ ಅಂತ ಅದೇ ಒಂದು ಸಾಂಪ್ರ.
ಹಾ ಗೊತ್ತೇ ಇರಲ್ಲ ನಮಗೆ ನಮ್ದೇ ನಮ್ದ. ನಮ್ದಷ್ಟೇ ಗೊತ್ತಿರತ್ತ ನಮ್ಗೆ.
ಸಾಂಪ್ರದಾಯಿಕ ಅಂತ ಅಂತಾರೆ ಬಟ್ ಅದ್ರ. ಹೆಕ್ಷಿಸಿ ನಮ್ಗೂ ಗೊತ್ತೇ ಅಲ್ಲ ನಾವು ಸ್ವಲ್ಪ ನಮ್ಮುತ್ತಾದ ಅದು
ಹ್ಮ್
ಅವ್ರು ಹೇಳಿದ್ರು ಈಗ ಇಂಚಗಿರಿ ಮಠ ಇದೆಯ ಅದು ಒಂದು ಫ ಒಂದ್ ಐವತ್ತು ಐವತ್ತು ಎಕರೆ ನೂರ ಎಕ. ಕ ಕರೆ ಹನ್ ಮಟ ಇದೆ ಅಷ್ಟು ದೊಡ್ಡದ್ದಿದೆ. ಅದು ನಮ ಹಿರಿಯರಿಂದ ಕೇಳಿದ್ ಕೇಳಿದ್ ಕೂಡ್ಲೆೇ ಗೊತ್ತಾಗಿದ್ದತ್ತು.
ಹೌದಾ ಹ್ಮ್
ಮ ವಿಶೇಷ ನಮ್ಗೆ ಗೊತ್ತೇ ಇರಲ್ಲ ಹೇಗತ್ತು ಅಂತ.
ಸರಿ
ಸರಿ ಥ್ಯಾಂಕ್ ಯು.